ಅಪ್ಪಿ ಏನ್ ಮಾಡಕತಿ
ಏನಲಕ್ಕ ಕುಂತೇನಿ ನೀನ
ಕುಂತೀನಿ ನಾನು ಹಿಂಗೆ ನಾನು ಕುಂತೀನಿ ಸುಮ್ಮನೆ
ಊಟಾ
ಊಟ ಆಗೇತ್ ನಿಂದು
ನಮ್ದು ಮಾಡ್ಬೇಕಕ್ಕ ಇನ್ಮೇಲೆ ಆಫೀಸಿಗೆ ಹೋಗಿದಿಯಾ
ಹಾ ಇಲ್ಲ ಬಿಟ್ಟೀನಂತ ಹೇಳಿದ್ನಲ್ಲಾ ನಿನ್ಗ
ಬಿಟ್ಟಿಯಾ
ಹ್ಮ್ ಬಿಟ್ಟನ್ ಮೊನ್ನೆ ಹೇಳಿದನಲ್ಲ ನೆನಪಿಲ್ಲ ಎನ್ ನಿನಗ
ಹ್ಮ್ ನೆನಪಿಲ್ಲ ನನಗ
ಹ್ಮ್ ಹ್ಮ್
ಪಾಪೂಗೆಂಗ ಆರಾಮ ಇರಲ್ಲ ಆರಾಮಾಗ ಎನ
ಹಾ ಒಂದ್ ಸ್ವಲ್ಪ ಆರಾಮಾಗಿನದು ಯಾಕೋ ಸ್ವಲ್ಪ ಕಲಂ ಹಾ ಇಬ್ಬರುಗರಾಮಿಲ್ಲ
ಹ್ಮ್ ಹ್ಮ್
ಕ್ಲೈಮೇಟ್ ಚೇಂಜ್ ಆಗ್ಬಿಟ್ಟದ
ಹ್ಮ್ ಹ್ಮ್
ಸಡನ್ ಆಗಿ ತಂಪ ಹವಾ ಬಿಟ್ಟೈತಿ ಮೇ ಬಿ ಅದಕ್ಕೆ ಇರ್ಬೇಕದು
ಹ್ಮ್ ಹ್ಮ್
ಹ್ಮ್
ಮತಕ್ಕ ಊಟ ಏನ ಏನ್ ಮಾಡಿದಿಯ ಎಕ್ಸಾಮ್ ಚಕ್ಕ ಜುಲೈ ಸಿಕ್ಸ್ ಮುಗಿತದ ನೋಡ್
ಜುಲೈ ಸಿಕ್ಸ್ಗ ಮುಗಿತಾವನಾ ಓ ಲಾಂಗ್ ಪ್ರೊಸೆಸ್ ಯ್ತಲ್ಲಾ
ಹೌದು ಹೌದಕ್ಕಾ
ಹಾ ಎಷ್ಟು ಆರ್ ಸಬ್ಜೆಕ್ಟ್ಸ್ ನ
ಹ ಅಕ್ಕಾ
ಹ ಗ್ಯಾಪ್ ಐತಾನ ಸ್ಟಡಿ ಅವರ್ಸ
ಹಾ ಎರಡ ಎರಡು ದಿನ ಗ್ಯಾಪ್ ಐತಿ
ಹ್ಮ್ ಹ್ಮ್ ಇದುಕ್ಕ ಎಕ್ಸಾಮ್ ಆರುಕ್ ಮುಗತವಲ್ಲ ಜುಲೈ ಆರಕ
ಹಾ ಅಕ್ಕಾ ಮುಗೀತಾವ ಆರಕ್ಕೆ
ಹಾಂ ಸ್ವಲ್ಪ ಮಳೆಗಾಲು ಚಾಲೂ ಆಗೈತಿ ಟ್ರಿಪ್ಪಿಗೆ ಹೋಗ್ಬೋರು ನಂಗೆ
ಹ್ಮ್ ಅಕ್ಕ ಹೋಗನ್ ನಡಿ
ಜುಲೈ ಆರಕ್ ಮುಗಿತಾವಲ್ಲಾ ನೀನು
ಹ್ಮ್ ಜುಲೈ ಆರಕ್ ಮುಗುದ್ರಂದ ಹಾ ಹತ್ತನೇ ತಾರೀಕ ಅದು ಹೋಗನಲ್ಲಾ
ಹತ್ ನೇ ತಾರೀಕು ಹೋಗೋಣ
ಹ್ಮ ಹಾ
ಹ್ಮ್ ನಿಮಗ ಎಷ್ಟ ದಿನ ಸುಟಿ ಇರ್ತೇತಿ
ನನಗ ಟೂ ಮಂತ್ ಚ್ಚಿರ್ತದ ಅಕ್ಕ ಈಗ ಹ್ಮ್ ಹ್ಮ್ ಹೌದಕ್ಕ ಇಯರ್ ನಮ್ಗ ಸೇಮ್ ಮುಗಿದ್ಮೇಲೆ ಬರೀ ಒಂದ ಫಿಫ್ಟೀನ್ ಡೇಸ್ ಅಷ್ಟೇ ಸುಟಿ ಕೊಟ್ಟರ್ತಾರ ಅಕ್ಕಾ ಈಗ ಇಯರ್ ಒಂದ್ ಇಯರ್ ಮುಗುದಾದ್ಮೇಲೆ ಇಷ್ಟ ಟೂ ಮಂತ್ ಸುಟಿ ಹ್ಮ್
ಉಡಪ್ಪಿ ಹೋಗೋಣ ಅಂದಕೊಂಡಿದ್ದೆ
ಹಾ ಅಕ್ಕಾ ಎಲ್ಲಿಗ
ಏನು ಒಬ್ಬರ ಫ್ರೆಂಡ್ಸ್ ಜೊತ್ತಗೆ ಹೋಗೋಣ ಬರೀ ಫ್ಯಾಮ್ಲಿ ಬೇಡ ಅಂತ ಅನ್ಸತ್ತ
ಹಾ ಹಾ ಅಕ್ಕಾ
ಅದಕ್ಕೆ ಸ್ವಲ್ಪ ಕ್ಲೋಸ್ ಇದವ್ರ ಜೊತೆ ಹೋದ್ರೆ ಚಲೋ ಆಕೈತೆ ಅಂಥೇಳಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಕ್ಕ ಆಕೈತ್ತಲ್ಲ ಅದಕ್ಕೆ ಕೇಳಕ ಹಚಿದ್ದೇನಾ ಹ್ಮ್ ಹೆಂಗ ಟ್ರಿಪ್ಪಿಗೆ ಅಂದ್ರೆ ಹೆಂಗ ಹೋಗೋಣಪಿ ಈಗ ಫುಲ್ ಹಿಂಗ ದೇವಸ್ಥಾನ ವಿಸಿಟ್ ಮಾಡೋನು ಅಥವಾ ಬರೇ ಫಾಲ್ಸ್ ಫಾಲ್ಸ್
ಫಾಲ್ಸ್ ಹಾ ಫಾಲ್ಸ್ ಆಮೇಲೆ ಟ್ರೆಕಿಂಗ್ ಪ್ಲೇಸ್ ಅಲ್ಲಿಲ್ಲಿ ಹೋಗನ್ ತಗೋಕ
ಹ್ಮ್
ಅಲೋ ನೆಕ್ಸ್ಟ್ ಟೈಮ ಕಾದ್ರ ದೇವಸ್ಥಾನಗಳಗ ಅದು ಹೋಗಾಕ್ ಬರ್ತೈತಿ
ಹ್ಮ್ ಆನ್ ದ ವೇ ಇನ್ ಕೇಸ್ ಹಂಗ ಹೋಗು ಫಾಲ್ಸ್ ಗೆ ಹೋಗುವ ಇನ್ ದವೇ ಏನಾರ ದೇವಸ್ಥಾನ ಸಿಕ್ಕರೆೆ ವಿಸಿಟ್ ಮಾಡಬೇಕು
ಹಾ ಹಂಗ್ ಹಂಗ್ ಮಾಡ್ಬೋದು ನೋಡಕ್ಕ
ಪರ್ಟಿಕ್ಯುಲರ್ಲ ಆಗಿ ಫಾಲ್ಸ್ ಅಂತ ಪ್ರಸವಾದ್ ಮಾಡಕಿನ ಈಗ ಒಂದ ವೇ ನಿಂಗ ಸಿಕ್ತಂದ್ರ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಈಗ ಹಿಂಗ ನಾನು ಅನ್ಕೊಂಡೆ ನಿಂದು ಒಪಿನಿಯನ್ ಏನೈತ ಅದನ್ ಹೇಳ
ಹಾ ಅಕ್ಕಾ
ಹ ಈಕಡೆ ಬೆಳಗಾಂ ದಾಗಿ ಹನ್ನೊಂದ ಅದಾವಂತೆ
ಏನ್ ಫಾಲ್ಸ್ ಗಳಕ್ಕ
ಹ್ ಒಳಗೊಳಗ ಒಳಗ ಹನ್ನೊಂದು ಫಾಲ್ಸ್ ಅದಾವಂತ ನಂಗ ಒಬ್ಬೊ ನಮ ನಮಗ ಪರ್ಚೆ ಇದ್ದಿದ್ ಒಂದ ಹುಡುಗ ಹೇಳತಿತ್ತ ಹನ್ನೊಂದ್ ಫಾಲ್ಸ್ ಅದಾವಂತೆ ಆಮೇಲೆ ಅದು ಹೆಂಗ್ ಹೋಗ್ಬೇಕು ಗೊತ್ತೆನ ನಾನ್ ಅನ್ಕೊಂಡೆ ಎಲ್ಲಾಪ್ಪುರು
ಹ್ಮ್ ಹ್ಮ್
ಎಲ್ಲಾಪುರಿ ಹೋದ ತಕ್ಷಣನ ಮಾಗೋಡಿ ಫಾಲ್ಸ್ ಬರ್ತತಿ
ಹಾ ಹಾ ಅಲ್ಲೆನ್ ಆಡಾಕದು ಬಿಡುದಿಲ್ಲಕ್ಕ ಆದ್ರ
ನೋಡೋದಷ್ಟ
ಹ್ಮ್ ಆಡಾಕ್ ಬಿಡುವಲ್ ಹೋದ್ರೆ ಸ್ವಲ್ಪ ಚಲೋ ಅನ್ಸ್ತದಲ್ಲಕ್ಕ
ಹ ಹೌದ ಹೌದ ಹೌದು ಆಡಾಕ್ ಬಿಡುವ ಅಂತಲ್ಲಿ ಹೋದ್ರೆ ಚಲೋ ಅನಿಸ್ತೈತಿ ಖರಿ ಅದ
ಆದ್ರೆ ಈಗ ಮಳಿಗಾಲ ಅಲಕ್ಕಾ ಎಲ್ಲೂ ಬಿಡಲ್ಲ ಕಾಣಸ್ತೇತ್ ಆಡಾಕಲ್ಲ
ಇಲ್ಲ ಅಲ್ಲೇ ಮುಂದೆ ಅಂಬೂಲಿ ಐತಲ್ಲ ದಾಟಿ ಅಂಬೂಲಿ ಬಿಡ್ತಾರ
ಹೌದು
ಹಾ ಭಾಳ ಚೆನ್ನಾಗ ಐತೆ ಅಂಬುಲಿ ಫಾಲ್ಸ್ ಮಹಾರಾಷ್ಟ್ರ ಬರ್ತಿತ್ತಲ್ಲ ಅದು ಮಹಾರಾಷ್ಟ್ರ ಬಾರ್ಡರ್ ಬೆಳಗಾಂ ಮಹಾರಾಷ್ಟ್ರಕ್ಕೆ ಕೂಡಿತಿ
ಹಾ ಅಕ್ಕ?
ಹೂ ನಿಂಗ ಅಲ್ಲೇ ಹೋಗ್ತಾ ಮತ್ತ ಹೊಳ್ಳಿ ನಿಂಗ? ಗಂಟಿ ಗಣಪತಿನೂ ಸಿಗ್ತತಿ ದೇವಸ್ಥಾನ.
ಹೌದ ಹೌದ ಅಕ್ಕಾ ಅದ ನೋಡೇನ್ ಗಂಟಿ ಗಣಪತಿ ಅಲ್ಲೇನೋ ಗಂಟಿ ಏನೋ ಕಡ್ತಾರಲ್ಲಾ ಅಕ್ಕಾ?
ಮತ್ತ ಗಂಟಿ ಕಟ್ತಾರೆ ನಂಗ ಗೊತ್ತಿಲ್ಲ ಒಟ್ ಏನೋ ಗಂಟಿ
ಹೂ ನಮ್ಮ ಮಾಮನ್ ಮಗಗ ಅಕ್ಕಾ ಅವನೀಗ ಇದು ಅಬ್ನಾರ್ಮಲ್ ಇದ್ದ ಸ್ವಲ್ಪ ಅವ ಈಗ ಹಾಸ್ಟೆಲ್ ಗೆ ಇಟ್ಟೇವಲ್ಲ ಅಕ್ಕಾ ನಮ್ಮ ತಮ್ಮನ ಜೊತೆ ಅವ್ನಿಗ.
ಹೂ ಹೂ
ಆವ ಅಬ್ನಾರ್ಮಲ್ ಇದ್ದ ಸ್ವಲ್ಪ ಅಂದ್ರ ಅವ್ನಿಗಾ ಆ ಅದು ಕರೆಕ್ಟ್ ಆ ಟೈಮಿಗ್ ಆ ಮನಸಿಗೆ ಏನ್ ಆಗಬೇಕ. ಕವಿತ ಅವಂಗ ಆಗತಿದ್ದಿಲ್ಲಾ ತಿಕ್ ಕುಂದರದ ಗೋನ ನಿಂದರೋದ ಹಿಂಗ ಆಗಕತಿದ್ದಿಲ್ಲ. ಅದಕ್ ನಮ್ಮ ಅಜ್ಜಿ ಏನ್ ಮಾಡಿದ್ರ ಟಿವಿ ಒಳಗ ಒಮ್ಮೆ ಗಂಟಿ ಗಣಪತಿದ್ ಬಂದಿತ್ತ ಅಕ್ಕಾ
ಹೂ
ಕೊಂಡು ಹಿಂಗ ಕರೆಕ್ಟ್ ಆತಂದ್ರ ನಹಿಂ ಇವ ನಡಾಯತಿದ್ದಿಲ್ಲ ಅಕ್ಕ ನಡಿಯಾಕ ಅವ ನಡಿಯವಂಗ ಆತ ಅಂದ್ರ ಬಂದ್ ಗಂಟಿ ಕೊಡಿಸಿ ಹೋಗತನೆ ಅಂತ ಟಿವಿಯಾಗ ಬಿಡ್ಕೊಂಡಾರ ಅಕ್ಕ ಅವ್ರ ಇಲ್ಲ ಕುಂತ.
ಹು ಹು ಹು
ಅವ ಮುಂದನ ಅದರ ಎರಡ ದಿನಕ್ಕ ನಡಿಯಾಕ್ ನಿಂತ ಬಿಟ್ಟಾ.
ಹೌದ ಅಷ್ಟ ಇದು ಐತಿ ಅಲ್ಲಿ.
ಹಾ ಅಷ್ಟ ಪವರರ್ಫುಲ್ ಅಯ್ತದ ಅದಕ್ಕ ಅವ್ನಿಗ ಈಗ
ಅದೇ ಗಣಪತಿ ಗೊತ್ತು ನಂಗೆ?
ಹ ಹಾ
ಬಟ್ ಗಂಟೆ ಗಣಪತದ ಗೊತ್ತಿಲ್ಲ ಅಕ್ಕ?
ಹಾ ಗಂಟಿ ಗಣಪತಿಗ ಅದಕ್ಕ ಅಕ್ಕಾ ಅವ್ನಿಗ ಈಗ ಪ್ರ ಪ್ರತಿ ವರ್ಷ ಅವ ಈಗ ಅಮ್ಮ ಫುಲ್ಲು ದೊಡ್ಡಮ ಆಗಿ ಯಾವಾಗ ಅವಂಗ ಎಲ್ಲಾ? ಸಾಯಿ ಮಟಾನು ಆವ ಅಲ್ಲಿ ಹೋಗಬೇಕ ನೋಡ. ಗಂಟಿ ಕೊಡಾಕ ಹ ಪ್ರತಿ ವರ್ಷ.
ಪ್ರತಿ ವರ್ಷ ಹೋಕ್ಕನಾ?
ಹಾ ಪ್ರತಿ ವರ್ಷ ಹೊಕ್ಕಾರ್ ನಮ್ಮ ಮಾಮ್ಮ ಅವ್ರೆಲ್ಲಾರು ನಾವು ಹೋಗ್ತೇವಿ. ಹೂ ಗಂಟಿ ಕಟ್ಟಿ ಬರ್ಬೇಕ ಕಟ್ಟಿ ಗಟ್ಟಿ ಗಂಟಿ ಕಟ್ಟಿ ಬರದಲ್ಲ ಸುಮ್ನ ಹೋಗಿ ದರ್ಶನಾ ಮಾಡಕೊಂಡ ಬರೋದ.
ಹ ದರ್ಶನ ಮಾಡಿ ಬರತ್ತಿವಿ ಒಂದ್ಸಲ ಅಷ್ಟ ಗಂಟಿ ಕಟ್ಟೋದ ಇರ್ತತಿ.
ಹಾ ಒಂದ್ಸಲ ಅಷ್ಟೇ ನಾವ್ ಮತ್ತ ಬೇಡಕೊಂಡ ಕಟ್ಬೇಕಂದ್ರೆ ಕೆಟ್ಟಬೋದ ಅಕ್ಕ ಅಲ್ಲೇ ಏನ್ ಮಾಡ್ತಾರ ಅಂದರ್ ಅಲ್ಲೇ ದೇವರ ಮುಂದ ಒಂದ್ ಕೊಡಾ ಇಟ್ಟಿರ್ತಾರ ಅಕ್ಕಾ ಈಗ ನಾವ್ ಏನಾರ ಆ ಆ ಮಾಡಬೇಕ ಅನ್ನೋದ್ ಅನ್ಕೊಂಡಿದ್ರ ಅಲ್ಲೇ ಶ ಅವರು ಪೂಜಾರಿ ಅವರಿಗ ಹೇಳಬೇಕ ಅ ಏನಂತ? ತ ಅಂದ್ರ ಹಿಂಗ್ ಆಗಬೇಕ ಅನ್ನವ್ ಕೆಲಸ ಐತಿ ಅಕೇತೋ ಇಲ್ಲೋ ಅಂತ ಅವರ ದೇವರಿಗ್ ಕೇಳ್ತಾರ ಅಕ್ಕಾ ಮುಂದ ನಿಂತ. ಅದರಾಗಿಂತರ ಕೊಡದಾಗಿಂತರ ಒಂದ ಅದ್ರೊಳಗ ಬಾಳೆೆಯಲ್ಲಿ ಒಳಗ್ ಸುತ್ತಿರ್ತಾರೆ ಎರಡ ಹೂವು ಒಂದ್ ರೆಡ್ ಕಲರ್ ಪಿಂಕ್ ಕಲರ್ ಹೂವು ಒಂದ್ ವೈಟ್ ಕಲರ್ ಹೂವು
ಹೂ
ಪಿಂಕ್ ಕಲರ್ ಬಂದ್ರ ಆಗಲ್ಲ ಅಂತಂದು ವೈಟ್ ಕಲರ್ ಬಂದ್ರ ಅಕೇತಿ ಅಂದಂಗ ಹಿಂಗೇನು ಅಯ್ತ ಅಕ್ಕಾ ಅದ
ಹೂ ಕರ್ಯದ್ ಹಾಳ ಹಳಿ ಆಗಬಿಡ್ತೈತಲ್ಲ ಹಂಗ ಕೇಳಿದ್ರ
ಹಾ ಅಕೇತಿ ಆದರ ಅವರು ಅದಕ್ ಪರಿಹಾರ ಹೇಳ್ತಾರ ಅಕ್ಕ.
ಆಗಲ್ಲ ಅಂದ್ರ ಪರಿಹಾರ ಹೇಳ್ತಾರ ಏನ್ ಅವರ್?
ತಾರ ಅಲ್ಲೇ ದೇವರಿಗ ಏನಾರ ಹಿಂಗ ಏನರ ಅ ಗಂಟಿ ಕೊಡಿಸತ್ತಿನಿ ಅಂತ ಬಿಡ್ಕೋರಿ ಹಂಗ ಹಿಂಗ್ ಏನಾರ ಹೇಳ್ತಾರ ಭಟ್ಟ.
ಹ್ಮ್ ಹ್ಮ್ ಹಂಗ್ ವಿತ್ ಸೊಲ್ಯೂಷನ್ಸ್ ಹೇಳಿದ್ರ ಸ್ಯೆ ನಡೀತದ ವಿತ್ ಸೊಲ್ಯೂಷನ್ ಹೇಳುದ್ರ ನಡೀತದ ಹಾ. ಅಂದ್ರ ಹಾಕಿರೋದು ಎರಡು ಸೇಮ್ ಕಲರ್ ಹಾಕಿರ್ತಾರನಾ?
ಇಲ್ಲಕ್ಕ ಒಂದ್ ಒಂದ್ ರೆಡ್ ಒಂದ್ ವೈಟ್ ಹಾಕಿರ್ತಾರ ಅವ್ರ ದೇವ್ರಿಗೆ ಕೇಳಿ ಮ ತರಲ್ಲ ಅವಾಗ ಯಾವ್ದ್ ಬರ್ತೈತಿ ಅದನ್ನ
ಹ್ಮ್ ಹ್ಮ್ ತಮ್ಮ ಕೈಗೆ ಸಿಕ್ಕಿ ತ್ತ ಬಿಡ್ತಾರ ಅವರು.
ಹಾ ಹಾ ತಮ್ಮ ಕೈ ಸಿಕ್ ಸಿಕ್ಕಿದ ಎತುತಾರ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಹ್ಮ್ ಇಷ್ಟ ಕೇಳೇ ನಾನ್ ಅದ್ರ ಬಗ್ಗೆ ಬಟ್ ಇಂ ಗೆಲ್ಲ ಎಷ್ಟು ಪ್ರಸಿದ್ಧಿ ಐತೆ ಅನ್ನೋದು ನಂಗೆ ಗೊತ್ತಿದ್ದಿಲ್ಲ ನಾವ್ ಏನು ಕೇಳುದ್ ಮಾಡುದು ಬೇಡ ಪ್ರವಾಸಕ್ ಹೋಗ್ಬೇಕಾದ್ರ
ಹೌದೌದು
ಹ್ಮ ಜಸ್ಟ್ ಒಂದ್ ವಿಸಿಟ್ ಕೊಟ್ಟು ಹೋಗೋಣ ಅಷ್ಟೇ ಸಾಕ್ ಅನ್ಕೊತೇನ್ ನಾನ್.
ಹ್ಮ್ ಹ್ಮ್ ಅವ್ನ್ ಪಾಪ ಅವ್ರಗೆ ಎಲ್ಲಾರ ಕರ್ಕೊಂಡ್ ಬರ್ತಿ ಎನ್ ಅಕ್ಕಾ ಅವ್ನಗ್
ಹಾ ಇವ್ನಂತೂ ಬರಲ್ಲ ದೊಡ್ಡವನ್ ಸಣ್ಣವನಿಗೆ ಕರ್ಕೊಂಡ್ ಹೋಗೋಣ ಅಲ್ಲ.
ಹ್ಮ್ ಕರ್ಕೊಂಡ್ ಹೋಗನ್ ಮತ್ತೆ ಎಲ್ಲಿ ಇರ್ಬೇಕ ಅವ ಹೌದಿಲ್ಲ.
ಪೂರ್ದಾಗ ಅದು ಯಾಣನೂ ಅಲ್ಲೇ ಬರ್ತಿತ್ತಲ್ಲಾ.
ಯಾಣ ಕೇವ್ಸ್ ಅಲ್ಲಾ
ಹ್ಮ್ ಹ್ಮ್ ಏ ಅದು ಚೆನ್ನಾಗ ಐತಿ ಒಳಗಡೆ ಒನ್ ಟೈಮ್ ಏನೋ ನಾವ್ ಹೋಗಿದ್ದೆ. ಸಣ್ಣಕ್ಕಿದ್ದಾಗ
ಕ
ಇದು ಗಾಡಿ ಮಾಡ್ಕೊಂಡ್ ಹೋಗೋಣ ಹೆಂಗ ಗಾಡಿನ ಮಾಡ್ಕೊಂಡ್ ಹೋಗ್ಬೇಕ ಅಂದ್ರ ನಿನ್ ಕವರೇಜ್ ಬಾಳ್ ಬರ್ತಾವ ಏನ್ ಬಸ್ ಹಾ ಬ -ಬಸ್ಸಿಗೆೇನು ಹೋಗ್ತಿ
ಪರ್ ಹೆಡ್ ಇದನ್ ಮಾಡ್
ಹಾ ಪರ್ ಹೆಡ್ ಮಾಡ್ಕೊಂಡ ನಾವ ಎಷ್ಟ ಎಷ್ಟು ಜನ ಅಕಿವಿ ಕೌಂಟ್ ಮಾಡ್ಕೊಂಡು
ಹಾ ಅಕ್ಕಾ.
ಹೋಗಿ
ಹ್ಮ್
ಬರಕ್ ಬರ್ತೈತೆ
ಹೌದೌದ ಅಕ್ಕಾ ಅಷ್ಟ ಮಾಡಿದ್ರ ಆತಲ್ಲಾ.
ಹ್ಮ್
ಮತ್ತ ಅಕ್ಕ ಮತ್ತ ಎಲ್ಲ ಅಲ್ಲಿಂದ್ ನೆಕ್ಸ್ಟ್ ಎಲ್ಲಿ ಹೋಗೋದು?
ಹ್ಮ್
ಮತ್ ಅಲ್ಲಿಂತ್ರ ನೆಕ್ಸ್ಟ್ ಎಲ್ಲಿ ಹೋಗೋದಕ್ಕ?
ಅಲ್ಲಿಂದ ಅಲ್ಲಿಂದ ನೆಕ್ಸ್ಟ್ ಇದಕ್ ಯಾಣ ಅದು ಮುಗಿಸ್ಕೊಂಡ ಅಲ್ಲಿನೋ ಹ ಹನ್ನೊಂದು ಯೂಶಲಿ ಹನ್ನೊಂದು ಇದದ ಅಂತ ಬೆಳ್ಗಮನಾಗ
ಹಾ ಹಾ ಅಕ್ಕ.
ಅಹ ಫಾಲ್ಸ್ ಗಳ ಅಲ್ಲಿ ಆಡಕ್ ಬಿಡ್ತಾರೋ ನೋಡಾಕ್ ಬಿಡ್ತಾರೋ ಗೊ ಅದ್ ಗೊತ್ತಿಲ್ಲ ಹನ್ನೊಂದ ಅದವಂತ ನನಗೂ ಗೊತ್ತೆ ಇಲ್ಲ ಇದು. ಮೊನ್ನೆ ನಮ್ದು ಹುಡುಗ ಅಂತ ಪರ್ಚಯಾ ಹುಡ್ಗ. ಅವ್ನ ಕಡೆ ಎಲ್ಲ ಇನ್ಫಾತ್ಮಷನ್ ಕಲೆಕ್ಟ್ ಮಾಡ್ಕೊತೀನಿ.
ಹಾ ಅಕ್ಕ ಕಲೆಕ್ಟ್ ಮಾಡ್ಕೋ.
ಹಾ ಕಲೆಕ್ಟ್ ಮಾಡ್ಕೊಂಡು ಹನ್ನೊಂದು ಫಾಲ್ಸ್ ನೋಡೋಣಂತ ನೋ ಹೇ ಅಲ್ ಆಟಡಕ್ ಎಷ್ಟ್ ಬಿಡ್ತಾರೋ ಗೊತ್ತಿಲ್ಲ ಮಾಗೋಡಿ ಫಾಲ್ಸ್. ಅದಂತೂ ಹೇಳೆಬಿಟ್ಟೆ. ಹಾ ಅಲ್ಲಿ ಹೋಗಿ ಅಂಬೊಲಿ ಅಂತೂ ಬಿಡ್ತಾರ. ಅಂಬುಲಿ ಫಾಲ್ಸ್ ಅನ್ನೆಕದ ಹಿಂಗ ನೋಡಿಯೆನ ಹೋಗಿಯೆನ ಯಾವಾಗರ.
ಇಲ್ಲಕ್ಕಾ ನೋಡಿಲ್ ನಾನ.
ಹ್ಮ್ ಅಂಡೊಲಿ ಫಾಲ್ಸ್ ಅನಕ ಹಿಂಗ ರೋಡ್ ಹಿಂಗ ರೋಡ್ ಐತ್. ಅಯ್ತಿ ರೋಡ್ ಮ್ಯಾಗನ ಹಿಂಗ್ ಫಾಲ್ಸ್ ಐತದ. ರೋಡ್ ಬಾಜುಕನ ಫಲ್ಸ್ ಐತೀ ಹಾ ರೋಡ್ ಫಾ ರೋಡ್ ಮಗ್. ಫಾಲ್ಸ್ ಅಂದ್ರ ಈಗದು ಈಗ ನಮ್ದು ಮನಿ ಮನಿ ಬಾಜುಕೆಂಗ್ ರೋಡ್ ಐತಲ್ಲ.
ಹ ಹ.
ಹಂಗ್ ರೋಡ್ ಐತಿ ಸಣ್ಣದ. ಆ ಮನಿ ಐತ್ ನಮ್ ಮನಿ ಇತ್ತಲ್ಲ ಮನಿ ಇದ್ದಲ್ಲಿ ಫಾಲ್ಸ್ ಐತಿ.
ಹಾ ಹಾ ಅಕ್ಕಾ.
ಅಂದ್ರೆ ಹಂಗ ರೋಡಿಗೆ ಬರ್ತತದ್ ನೀರ ಗಾಡ್ ಸಕ್ಸಶನಗೈತಿ.
ಹ್ಮ್ ಹ್ಮ್ ಹ್ಮ್.
ಹ ಚಲೋ ಐತದ ಮಸ್ತ್ ಐತ ಅಂಬೋಲಿ ಫಾಲ್ಸ್ ಮಾತ್ರ. ಆಟಡಕ ಮಾಡಕ ಎಸ್ಪೆಷಲಿ ಇದು ಆಸೈಡು ಮಳಿ ಬಾಳಲ್ಲ. ಈ ಟೈಮಿಗ್ ಹೋಬೆಕ ಎಸ್ಪೆಷಲಿ ಬಳ್ ಮಸ್ತ್ತ್ ಮಸ್ತ್ ಎಂಜಾಯ್ಮೆಂಟ್. ಮಾಡ್ಬೊದ ಅದ್ರದ್ದು ನೆಕ್ಸ್ಟ್ ಇನ್ನೊಂದದು ಸತೋಡಿ ಫಾಲ್ಸ್ ಅಂತ ಬರ್ತೈತಿ.
ಹಾ ಹಾ ಹಾ.
ಹಾ ಅಲ್ಲೂ ಆಡಕ್ ಬಿಡ್ತಾರ್ ಸಾತೋಡಿ ಒಳಗ.
ಮಾಗೋಡಿ ಸತೋಡಿ ಅಲ್ಲಕ್ಕ ಇವ.
ಅಲ್ಲ ಮಾಗೋಡಿನ ಬೇರೆ ಕಡೆ ಐತಿ ಸತೋಡಿನ ಬೇರೆ ಕಡಿ ಐತಿ.
ಮತ್ತೆ ಈ ಅಂಬೋಲಿ.
ಅಂಬುಲಿನ ಅಂಬುಲಿನ ಬೇರೆ ಇವೆಲ್ಲ ಆನ್ ದ ವೇ. ಫಸ್ಟಿಗ್ ಮಾಗೋಡಿ ಹತ್ತೆತಿ ಆಮೇಲೆ ಸಾತೋಡಿ ಹತ್. ಸಾತೋಡಿ ಹತ್ತದ ಅಂಬುಲಿ ಹತ್ತದ ಲಾಸ್ಟಿಗೆನ ಅಂಬುಲಿ ಹತ್ತಂಗ್ ಕಾಣ್ತದ. ನನುಗೂ ಸೂಪಸ್ಟ್ ನೆನ್ಪಿಲ್ಲ ಅಂದ್ರೆ ನಾವ್ ಕರೆಕ್ಟ್. ತಾಗಿ ಸೊಪ ಸರ್ಚ್ ಮಾಡ್ಕೊಂಡು ಎಲ್ಲಾರು ಡಿಸ್ಕಸ್ ಮಾಡಿ ಮತ್ ನಿಮ್ದು ಏನಾರು. ಒಪಿನಿಯನ್ ಇದ್ರ ನೀವ್ ಹೇಳಿದ್ರಂದ್ರ ಯಾರ್ಯಾರ್ ಬರ್ತಾರ ಎಷ್ಟ್ ಎಷ್ಟ್ ಜನ ಬರ್ತಾರ ಏನಂತ ಹೇಳ್.
ನಾನು ನಮ್ಮಮ್ಮಿ ಬರ್ತೆೇವಕ್ಕ.
ನೋಡಿ ಹ್ಮ್.
ನೀನು ನಿಮ್ ಪಾಪು ನಾನು ನಮಮ್ಮಿ ನೀನು ನಿಮ್ ಪಾಪು ನಮ್ಮ್ ಅತ್ತಿ ಅವ್ರಿಗೆಲ್ಲಾ ಕೇಳೋನ. ನೀನು ಯಾರ್ಗಾರ ಕೇಳಕ್ಕ ಮ್ಯಲ್ನಂಟಿ ಅವ್ರಗೆದು ಕೇಳೋನು. ಹ್ಮ್.
ಮತ್ತೆ ನಿಮ್ ಫ್ರೆಂಡ್ಸ್ ಯಾರ ಬರ್ತಾರ ಆಡ್ ಮಾಡ. ಯಾಕಂದ್ರ ಗಾಡಿ ಮಾಡಕುನು ಯಾಕಂದ್ರ ಹೆಲ್ಪಬೇಕಲ್ಲ ಒಂದ್ ಏಳು.
ಅಕ್ಕ ಖರ್ಚು ಕಮ್ಮಿ ಬರ್ತೈತಿ.
ಖರ್ಚು ಕಮ್ಮಿ ಬರ್ತೈತಿ ಆಮೇಲೆ ಜಾಸ್ತಿ ಮಂದಿ ಆದ್ರ ಅದ್ರ ತಕ್ಕಂಗ್ ಗಾಡಿನೂ ತಗೋಬೇಕ್ ಬಿಡ.
ಹೌದೌದೌದು.
ಮಟ್ಟಿಗ್ ದೊಡ್ದು ಗಾಡಿನು ತಗೋಬೇಕ ಒಂದ್ ಯೋಲೆಂಟ್ ಜದ್ರೆ ನಮ್ದಾ ಗಾಡಿ ವಯ್ಯೋಣ. ಯೋಳ್ ಜನದ್ರ ನಮ್ದ್ ವಯ್ಯೋಣ. ಹ್ಮ್ ಕರಿ ಎಲ್ಲಾರು ಬರ್ತಿನ್ ಬರ್ತಿನ್. ಹಾ ಕರ್ಸಕ ಕರ್ಕೊಂಡೊದ್ರತ ಮತ್ ಒಂದ್ ಬರ್ಲಿಲ್ಲ ಅಂ ತತಂದ್ರೆ ಡ್ರೈವರ ಬ ಬರ್ತಾನಲ್ಲ.
ಡ್ರೆಸೆದವಕ್ಕ ಏನರೆ ಹಾಕೊಳೊನ.
ಡ್ರೆಸಲ್ಲಕೇನು ನಾರ್ಮಲ್ಲ ಇಟ್ಕೊಳ್ಳೋದಾ ಏನ್ ಟ್ರಿಪ್ಪಿಗೋದಾಗ್. ಹಾ. ಟ್ರಿಪ್ಪಿಗೋದಾಗ ಮಾಡ್ದಾಗ ಅಲಷ್ಟ ಚೇಂಜ್ ಮಾಡ್ಕೊಳಕ ಫಸ್ಟು ಪ್ಲೇಸ್. ಡಿಸೈಡ್ ಮಾಡೋನಾ ಹ್ಮ್ ಪ್ಲೇಸ್ ಡಿಸೈಡ್ ಮಾಡಿಂದ.
ಅದ ಅಲ್ಲಿ ಹೋದ್ರತ್ ತಗೋ ಅಕ್ಕ ಬೆಳ್ಗಮ್ ಸೈಡ್ ಅವಾವೊ ಅದಾವಲ್ಲ ಫಾಲ್ಸ್ಗಳ.
ಹ್ಮ್ಮ್.
ಅಲ್ಲೇ ಹೋದ್ರತ್ ತಾಗ್ಗೋ ಮತ್ತ.
ಅದೇ ಅದೇ ಅಕಡ್ ಹೋಗಿ ಮತ್ತ್ ನಿಂದು ನಿಂದ್ ಏನಾರ ಹೊಪಿನಿಯನ್ನು ಬೇರೆ ಕಡೆ ಹೋಗ್ಬೇಕ.
ಅದ ನಾನು ಒಟ್ ಫಾಲ್ಸ್ ಅನ್ಕೊಂಡಿದ್ದೆ ಅಕ್ಕ ಮತ್ತ. ತ್ತಾ ಇಲ್ಲೇ ಹೋಗೊನ್ ತಗೋ ಫಾಲ್ಸ್ ಇದಾ ಬೆಸ್ಟ್ ಅನ್ಸತೈತಿ.
ಹ್ಮ್ ನಿಯರ್ ಹೊಕ್ಕಿ ತಾ ಫುಲ್ ಟೈರ್ಡ್ಡು ಅನ್ಸಲ್ಲ ಒಂದ್ ಎರಡ್ ಮೂರ್ ದಿನಂದಾಗ್ ಟ್ರಿಪ್. ಹೋಗ್ಬಿಡ್ತೈತಿ ಹ್ಮ್ ಹಂಗು ನೋಡು ಬಹ್ಳಾದವ್. ಪ್ಲೇಸಸ ಬಟ್ ಇವು ಫಸ್ಟ್ ಟೈಮಲ ಡಿಸೈಡ್ ಮಾಡ್ಕೊಳತ್ತಿದ್ದ.
ಹೌದೌದಪ್ಪ.
ನಾವು ಹಿಂಗ ಮನಿ ಕಡೆದವ್ರ್ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗೋದಂತಂದಾಗ ಫಸ್ಟ್ ಟೈಮಲ ಸ್ವಲ್ಪ. ಜುನೈನಾಗ್ ಯಾರ್ ಬರ್ತಾರನೋದ್ ನಮ್ಗ್ ಕನ್ಫರ್ಮ್ ಆದ್ರೆ ಅದ್ರ ಮೇಲ್ ನಾವ್ ಪ್ರ. ಸ್ಲೀ ಡಿಸೈಡ್ ಮಾಡ.
ಹೌದೌದಕ್ಕ ಆಮೇಲ್ ಲಾಸ್ಟ್ ಮುಮೆಂಟಿಗ್ ಯಾರಾರ ಬರಂಗಿಲ್ಲ ಅಂದ್ರೆ.
ಹಾ ಅಂಗ್ ಬಿಡ್ತಾರ್.